ಷ್ಟ ಹಾಕೊಂಡಿದ್ರೆ ಬಾಕ್ಸ ಇಷ್ಟು ಉಳಿತಿರ್ಲಿಲ್ಲ ನಾನೇ ಹೇಳ್ತಿದ್ದೀನಲೋ
ಹಲೋ
ಕೆಡಮ್ಮ
ಆತ್ರರ ಫೋನ್ ಮಾಡಿದ್ದಾನ
ಹಾ
ಊಟ ಆಯ್ತಾ
ಈಗ್ ಮಾಡ್ತಾ ಇದ್ದೆ
ಹ್ಮ್ ಏನ ಇದು ಕಾರ್ಯ ಆಪ್ನು ಮಾಡಿನಿ ಫೋನ
ಅದೊ ಮೆಸೇ ಹಾಕ್ ಇದು ಸ್ಸೆ ಮಾಡ್ತಾರಡಡಿ ಜಿ ಅನ ಮಾಡೆ ಸೊ ಮಾತಾಡ್ಬೇಡ ಇಲ್ಲಿ ಅದ್ರನ್ನು ಅದ್ರ ಬಗ್ಗೆ
ಸರಿ ಸರಿ ಪೂ ಆಫೀಸಲ್ಲಿದ್ದೇ ಆಫೀಸ ಅಲ್ಲ ಇದಿದ್ದೇ ಎಲ್ಲಿದ್ದ ಆಫೀಸ ಅಲ್ಲ ಇದ್ದೇ ಎಲ್ಲಿದ್ದ ಹ್ಮ್ ಊಟ
ಊಟ ಇವಾಗ ಮಾಡ್ತಿದ್ದ
ಹ್ಮ್ ಏ ನಾನ್ ಹಂಗೆ ಇವತ್ ನಾನು ಸುಮಾರು ಇದ್ ಮಾಡಿ ಲ್ಲಾದ ಹೀಗೆ ಮಾಡಿ
ಹ್ಮ್
ಹ್ಮ್ ಹ್ಮ ಪರ್ವಾಗಿಗಿಲ್ಲ
ಹಊಟ ತಿ ಡ ತಿನಿ ಮಾಡ್ತತರ
ಸ್ವಲ್ಪ ಸ್ವಲ್ಪ ಅಷ್ಟೇ
ಹ್ಮ ಹ್ಮ
ಫಸ್ಟ್ ಒಂದ್ ಸತಿ ಮಾಡಿದ್ದು ಭಯ ಪಟ್ಕೊಂಡು ಎರನೇ ಸತಿ ಮಾಡುದ್ ಬಿಟಾರ
ಹ್ಮ್
ಅದೊಂದ ಸ್ವಲ್ಪ ರಿಸ್ಕಿ ಆಗ್ಬಿಟ್ಟದೆ
ಅತ್ತ
ಹ್ಮ್ ಅದು ಆದ್ರಿಂದ ರಿಕವರ್ ಆಗದೆೇ ಕಷ್ಟ
ಹ್ಮ್ ಬ
ಅದೇ ಬಝ ಈಗ
ಹ್ಮ್ ಕೆಲ್ಸ
ಕೆಲಸ
ಹಾ
ನಾನು ಸುಮ್ನೆ ವೇಸ್ಟ್ ಆಗಿ ಬರ್
ಅ
ಪೆರೆವಸ್ಟ್
ಏನ್ವಿಷ್ಟು
ಅಲ ಏನ್ ಊಟ
ಊಟ ಇಡ್ಲಿ ಕುಳಿ ಹೋಗ್ರೆ ಏನಿದು ಸರ್ಮನೆದ ಅಲ್ಲ ತಿಂದ್ರಲ್ಲ ಏನ್ ತಿಂದ್ರಿ ನೀವು ಏನ್ ಮಾಡ ಮ್ ನಾನ್ ವೆಜ್ ಇದ್ದಾಗ ಮಾತ್ರ ಮಾಡೋದರು
ಹ್ಮ ನಾನು ಎತಿದ್ದೆ
ಏನ್ ಹ್ಮ್ ಆಸಾ ನಾನನ್ ಇದ್ ಮಾಡಂದ ಮಾಡ್ತಾರೆ ಆಾರ್ ಮಾಡಿದ ಏನ್ ಅಂತ ಗೊತ್ತಿಲ್ಲ
ಹ್ಮ್ ಯಕ್ ತಿಂತಿದೆ ಅಲ್ಲ ನೀನು
ಇಲ್ಲ
ತಿಲ್ುವ
ಹ್ಮ ಹ್ಮ
ಹಕ್ಕ
ಚೊ ನಿಗೆ ಇಷ್ಟ ಆ
ಮತ್ಲು
ಮದ್್ದದ ನಿಂತಿರ್ಲಿಲ್ಲ
ಹ ಇಲ್ವಾ
ಹ್ಮ್ ಹ್ಮ್ ಹೇಳ್ತಿದ್ದೀರಿ ನಾನು ಹ್ಮ
ಹ್ಮ
ಎ
ಹ್ಮ್
ಹ್ಮ್
ಇನ್ನೇನ್ ಸಮಾಚಾರ
ಬ ಅ
ಈಗ್ಲ ಎರಡುವರೆಗೆ ಊಟ
ಇಲ್ಲ ಇಲ್ಲ ಎಷ್ಟು ತರ ಮಾಡ್ಬೋದು ಒ ಕೆಲ್ಸ ಆಯ್ತು ಅಂತ ನಾನ ಈ ಜಟ್ ಬೆ
ಕರೆಕ್ಟ್ ಆಗಿ ಮಾಡೀಿನಿ ಹೆಂಗದ ಇತ್ತು
ಹ್ಮ
ಕರೆಕ್ಟ್ ಟೈಮ್ ಮಾಡಿನಿ ಹಂಗ್ರ ಇವತ್ತಂದು
ಕೋತಂಬ ಹ್ಮ್ ಕುಳಿಯದ್ರಿಗೆ ಹ್ಮ್ ಹಾ ದಿನ ಸಂಚ
ಹ್ಮ್ ನಿನ್ನ ನಾನೇ ಪತ್ನಿ ಬೆಂಗ್ಳೂರ್ಗ ನಂಗ ಒಂದ್ ಜಾಬ್ ಕೊಟ್ಸ್ ಮಂತೆ
ಹಾ
ಹಾ ನಮ
ನ್ವೇ
ಹೆ
ಎಲ್ಲಿಗೆ
ಮೀರುದಪ್ಪ
ಕೇಳ್ತೀರ ನಿ ಮೈಸೂ ಬಂದೆ
ನೀರ ತಪ್ಪಕ
ಬನ್ನಿಯಾ
ಹ್ಮ್
ಹಓ ನೀನ್ ಮುಸಡಿ
ಹ
ನ್ ಮಕ್ಕ ನೋಡು
ವಯಾಕ
ವರ ಪೋಕೋ ಹ ನಿನ್ನ ಕಡಸ್ಬಿಟ್ರ ನಿಮ್ ಮಾವ ಮೈಸೂ ಬೆಂಗ್ಳೂರ್ಗ
ಹ್ಮ್ ಅವ ಅವ್ರ್ದು ಅದೇ ಪರಿಸ್ಥಿತಿ
ಹ
ಅವ್ರದುು ಅದೇ ಪರಿಸ್ಥಿತಿ
ನಿಮ್ಮ ಮಂಗನ ಬಂದ
ಹ್ಮ್ ಗೊತ್ತಿಲ್ಲ
ಹ್ಮ್
ಮತ್ತುತ್ತ
ದೂ ಡ್
ಸರಿತಗ
ಕಟ್ ಮಾಡಬೇಡ ಹತ್ತು ನಿಮಿಷ ಆದ್ಮೇಲೆ ಕಟ್ ಮಾಡು
ಇಪ್ಪತ್ತ
ಹತ್ತು ಹತ್ತು
ಹ್ಮ್
ಹ್ಮ್
ಮನ ಮನ ಮನಿ ಮನಿ ಬೇಕು
ನಿಜೆ ಬಚೆ ಹೊಫಡದ
ಹ್ಮ್ ನಿಜಾನ ಸುಳ್ಳು ಹೇಳ್ತನ
ಒಂದ ಬಸ ಹ್ಮ್ ಸೊ ನೀವೇಂದ ಇದಗೆ ಖರ್ಚದ ಅಲ್ಲೇ ಹೋಗೋ ಸಿನೋಫಿನ್ ಕಳದ ಮಂಜುಷ್ಟು ಬಿಟ್ಟಲ
ಮಂಜೆಷ್ರ ಬುಟ್ಪುಟಲ್ಲ
ಹ್ಮ್
ಎ
ಇನ್ನೊಂದು ತಡೆ ಸತ್ ಬಿದಬಿಟ್ಟು ಮನಾಗ ಬಸ್ಬಿಟ್ರತ್ತ ನ್ ಮದ್ೆತ್ರ ಆಯ್ತು ಭಾಾನುವಾರ ಕಣ್ಮಾಿದ್ದೆ ನಾನೇ ಇಗ ಮಿಸ್ ಆಗನ ಹೆಚ್ಚಾಗಬಿಡ್ತೋಂತ ತೊಳ್ೋ ನಮ ಮುನ್ಸತಂಗ ಮಾಡಕ್ಕ ತಗೋ ಮಾಡ್ಬೇಕಾ ಬಾ ತಕೋ ತಕೋ ತೆ ಹುಚ್ಚಿಡಿತೈತೆ ಆ ದೇಸ್ರ ಕೆೇಳದ್ರನನೆ ಹಾ ಅಲ್ಲೂ ಆಗಬೇಕೇ ತುಂಬಾ ರಿಜೆಕ್ಷನ್ ಇವಾಗ ಇವತ್ತು ಅವ್ರ ಏನ್ ಮಾಡ್ತಾರ ಅಂದ್ರ ಇವಾಗಓಲ್ಡ್ ನೋತಾಲ್ಲ ೈಮಿಂಗ್ಸ್ ನಡ್ತಲ್ಲ ಪಾಲಿ ಡಿ ಪಿ ಎಮ್ ನೋಡ್ತವ್ರೆ ಫೋಟೋ ಕರೆಕ್ಟ್ ಆಗಿ ಇರ್ಬೇಕು ಆತರ ಎಲ್ಲ ನೋಡ್ತಾರೆ ಹ ಹ ಬ ಬ ನ್ ಕ್ಲೋಸ್ ಆಕಕಲ್ಲ ನೈಂಟಿ ಮಿನಿಟ್ಸ್ ಕಂಪಲ್ಸರಿ ಇರ್ಬೇಕು ಇವ ಕ್ಲೋಸ್ ಆಗಲ್ ಇಪ್ಪ ನೈಂಟಿ ಮಿನಿಟ್ಸ್ ಕ್ರಾಸ್ ಆಗ್ಬೇಕು ಸರ್ ಅದ ಏನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ಗ ಹಾಕಿ ಬೇರೆ ಸೈಟ ಆಗಿರ್ತಾರೆ
ಹ್ಮ್ ಹದ ಚ ದ ಅವೋಡ ಡೆಫಿಟ್ ಆತ ಹ ಬ ಎ
ಬಿಟ್ಟ ಬಿಟ್ಟೇನೆ ಹಲೋ
ಯಾಕ ತಲಸುತ್ತ ಮಾಮೂಲಿ ತಲಸುತ್ತ
ಬ್ಲಡ್ ಕರ್ಮಿ ಆಗದ ಸರಿ ಅಂತ ಸ್ಫರ್ನ ಉಂಟ ಟ್ಟ
ಅಲದಿಯಾ
ಹ್ಮ ರೋಡ ಬಲ್ಂತ
ಹ ಹ್ಮ್ ಈಗ್ ಬಿಟ್ಟ ಹ್ಮ್ ಹ್ಮ್
ಯಾವಾಗ ಬಿಟ್ಬಿಟ್ಟಾವ ಹಲೋ ನಿನ್ ನಿನ್ನ ವಾಯ್ಸ್ ಏನು ಕೇಳಿಸ್ತಿಲ್ಲ ಹಾ